ಹಲೋ ನಮಸ್ತೆ ಮ ನಿಮಗೂ ನಮಸ್ತೆ ಮೇಡಮ್
ಹ ಏನ್ ಮಾಡ್ತಿದ್ದೀರಾ ಮೇಡಮ್ ಆಯ್ತಾ ಕೆಲ್ಸ ಎಲ್ಲಾ ಇವತ್ತು ಮಕ್ಳೆಲ್ಲಾ ಸ್ಕೂಲಿಗೆ ಕಳ್ಸಿದ್ರ ಹ ಮೇಡಮ್ ಹ ಮತ್ತೆ ಏನ್ ಮಾಡ್ತಿದ್ದೀರಾ ಮೇಡಮ್ ಹೊಲ್ದಲ್ಲಿ ಎಲ್ಲಾ ಏನ್ ಹಾಕಿದೀರಾ
ಹೊಲ್ದಲ್ಲಿ ನಾವವು ರಾಗಿ ಹಾಕಿದಿವಿ ಮೇಡಮ್ ತರಕಾರಿ ಹಾಕಿದಿ ಮೇಡಮ್ ತೆಂಗಿನ ತೋಟ ಐತೆ ಮೇಡಮ್ ತೆಂಗಿನ ತೋಟ ಅಡಿಕೆ ತೋಟ ಇದೆ ಮೇಡಮ್ ಹ ಇದೆ ಮೇಡಮ್
ಹ ತೆಂಗಿನ ತೊಟ್ದದಲ್ಲಿ ಏನ್ ಹಾಕಿದ್ದೀರಾ ಮೇಡಮ್
ತೆಂಗಿನ ತೋಟಲ್ಲಿ ಸೆಪ್ಪೆ ಹಾಕಿದೆ ಮೇಡಮ್ ಬಿಳಜೋಳದ ಸಪ್ಪೆ ಹಾಕಿದೀವಿ ಕಾಯಿಗಳು ಎಲ್ಲ ಕಾಯದ ಮೇಡಂ್ ಕಾಯೆಲ್ಲ ಮಾ ಮಾರ್ತಿ ಮೇಡಮ್
ಹ ಮೇಡಮ್
ಮಾಡ್ತೀವಿ ಅದ್ರಿಂದ ನಾವೇ ನಮ್ಗೆ ನಮ್ಗಾಗಿ ನಾವು ಎಣ್ಣೆ ತಗತಿೀವಿ ಮೇಡಮ್ ಕಾಯ್ದನ ಮನೆಯಲ್ಲೇನ
ಅಂದ್ರೆ ಯಾವ್ ತರ ಎಣ್ಣ ಮೇಡಮ್ ತಲೆಯ ಹಚ್ಕೋದ ಸಾಂಬಾರ್ಗ ಹಾಕದ ಮೇಡಮ್
ನಾವು ಸಾಂಬಾರ್ುಗಾದ್ರರು ಹಾಕ್ಬೋದು ಮೇಡಮ್ ತಲೆಗಾದ್ರರು ಹಚ್ಕೊಬೋದು ತಲೆಗೆ ಹಚ್ಕ ಮಕ್ಕೆೆ ನಾವ್ ಅಂಗಡ್ದಲೇ ತರಲ್ಲ ಮೇಡಮ್ ನಾವೇ ಕಾಯ ತುರದುು ಮಿಕ್ಸಿಗ್ ಹಾಕಿ ಮಿಕ್ಸಿಗ ಹಾಕಿ ತಗದು ಎಣ್ಣೆ ಮಾಡ್ತೇವಿ ಮೇಡಮ್ ಅದ್ರ ಇದ್ದಾನ
ಹೌದಾ ಮೇಡಮ್
ಸಾರಿಗಾದ್ರ ಉಪಯೋಗಿಸ್ಬೋದು ನಾ ಊದ ತಲೆಗೂ ಹಚ್ಿಕೆ ಬಹದ ಬಾರಿ ಒಳ್ಳೇದು ನಾವೇ ಮಾಡಿದ್ದಂತ ಎಣ್ಣೆ ಅದನ್ ಕಾಯಿಲ್ಲ ತ ತುರ್ದ್ ಬಿಟ್ಟು ತೂರದ್ದು ಆನೆಲ್ಲ ಇಂಡಟ್ಕಬೇಕಕ್ ಮೇಡಮ್ ಆನೆಲ್ಲ ಇ
ಇದು ಮಾಡೋ ವಿಧಾನಾನ ಮೇಡಮ್ ಹ ಸರಿ ಆರಾಮಾಗಿ ನಿಧಾನ ಕೇಳಿ ಮೇಡಮ್ ನಾನು ಬರ್ದಿಟ್ಕೊಂತೀನಿ
ಆಯ್ತು ಮೇಡಮ್ ಕೇಳಿ ಮೇಡಮ್
ಹಾ ಹೇಳಿ ಮೇಡಮ್
ಅದು ಕಾಯೆಲ್ಲ ತೋರ್ದ್ ಬಿಟ್ಟು ತೋರ್ದು ತುರಿ ತಗದು ಮಿಕ್ಸಿ ಕತಿ ಮಲೆ
ಹಾ ಮೇಡಮ್
ಮಿಕ್ಸಿಿಗೆ ಹಾಕಿ ಹಾಲ ಎಂಡಿ ಬಟ್ಟೆಯಲ್ಲಿ ಶೋಧನೆ ಮಾಡ್ತೇವಿ ಮೇಡಮ್ ಅವಳೆಲ್ಲ ತಗೋದು ನಾವು ಒಲೆ ಮೇಲೆ ಇಟ್ಟು ಒಲೆ ಮೇಲಿದ್ದ ಇಟ್ಟು ಅದು ನಾವು ಮೂರ್ ಲೀಟರು ನಾಕ್ು ಲೀಟರು ಹಲ್ಿದ್ರೆ ನಮಗೆ ಇನ್ನೂರ ಐವತ್ತು ಗ್ರಾಮ್ ನಮ್ಗೆ ಎಣ್ಣೆ ಬರುತ್ತ ಮೇಡಮ್
ಹಾ ಮೇಡಮ್
ಅದನ್ನು ನಾವು ಒಲೆ ಮೇಲೆ ಇಟ್ಟು ಅದು ಚೆನ್ನಕ್ಕೆ ಕಾಶಿ ಕಾಶಿ ಕಾಶಿ ತೆಗಿಬೇಕು ಮೇಡಮ್ ಅದು ಕಾಯ್ದು ಕಾಯದುು ಕದು ಹಿಂಗಿ ಅದತ್ ಅದ್ರೊಳಗದದು ಗಸಿ ಎಲ್ಲ ವೇಸ್ಟೇಜ್ ಇರುತ್ತೆ ಅದ ತಳಕ್ಕೆ ಹೋಗಿ ಸೇರುತ್ತೆ ಮೇಡಮ್ ಮೇಲೆ ಎಣ್ಣೆ ಬರುತ್ತೆ ಮೇಡಮ್ ಅದು ಬಿಳಿಯಾದ ನೀರು ಎಳೆನರ್ ತರ ಮೇಲೆ ಎಣ್ಣೆ ಬರುತ್ತೆ ಮೇಡಮ್ ಅದು ಅವೆ ಎ್ಣೆತ ನಾವು ಜಾಲದ ತಗೊಂಡು ಅದನ್ನ ಶೋಧಿಸ್ತೀವಿ ಮೇಡಮ್ ಬೇರೆ ಬೇರೆ ಮಾಡಿ ಅದ್ರೊಳಗೆ ನಾವು ಹ್ಮ ದಾಸವಾಳದ ಹೂವು ಕರಿಬೇವಿನೆಲೆ ಮೆಂತ್ಯ ಇದನ್ನೆಲ್ಲಾ ಹಾಕಿ ನಮ್ಮ ಮತ್ತೆ ಬೇರೆ ಅದನ್ನ ಫಿಲ್ಟರ್ ಮಾಡ್ತೇವಿ ಮೇಡಮ್ ಅದನ್ ಕಾಸಿ ತಗದು ಮತ್ತೆ ಆ ಎಣ್ಣೆನ ನ ತಲೆಗ ಹಚ್ಕೊತೀವಿ ಮೇಡಮ್ ನಾವವು ಅದನ್ನಲ್ಲ ಏನು ಹಾತಿದ್ರೆ ನಾವು ಅಡುಗಿಗೆ ಉಪಯೋಗ್ವಿ ಹೌದು ಮೇಡಮ್
ಹೌದಾ ಮೇಡಮ್ ಅಂದ್ರೆ ನೀವ್ ಹೇಳಿದ್ರಲ್ಲ ದಾಸವಾಳ ಎಲೆ ಅದೆಲ್ಲ ಹಾಕ್ಲಿಲ್ಲ ಅಂದ್ರೆ ಅಡ್ಗೆ ಉಪಯೋಗ್ ಸೋದ ಮೇಡಮ್.
ಹ್ಮ ಉಪಯೋಗ್ಸಬಹದು ಮೇಡಮ್.
ಹಾ ಹಂಗಾದ್ರೆ ಆರಾಮಲ್ಲ ಮೇಡಮ್ ಆರಾಮು ಹಾಗಂಗಾದ್ರೆ ಆತರ ಮಾಡಿದ್ರಿಂದ ಆರೋಗ್ಯ. ಬಾಳ ಒಳ್ಳೇದಿದೆ ಮೇಡಮ. ಅದ್ರಿಂದ ಆರೋಗ್ಯದ ಹಿತ ಹಿತಾನೇ ಜಾಸ್ತಿ ಮೇಡಮ್.
ಕೊಲೆಸ್ಟ್ರಲ್ ಎಲ್ಲ ಕಡಿಮೆ ಆಗುತ್ತೆ. ರಲ್ಲ ಮೇಡಮ್ ಅದಕ್ಕೋಸ್ಕರ ನಾವು ಆ ರೀತಿ ಅದೇ ಕೊಪ್ರಿ ಎಣ್ಣೆ ಮೇಡಮ್ ನಾವು ಊಟ ಮಾಡೋದು.
ಹಾ ಮೇಡಮ್ ಅದ್ರಲ್ಲಿ ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ಮೇಡಮ್.
ಹ್ಮ್ ಆರ್ಟಿಗ್ ಒಳ್ಳೇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಅದನ್ನೆಲ್ಲ ಕೇಳ್ಪಟ್ಟ್ದೀನಿ ಅದಕ್ಕೋಸ್ಕರ ನಾ ಮನೆಯಲ್ಲೇ ಮಾಡ್ತೀವಿ. ತಲಿಗೆ ಬಿಳೆ ಕೂದಲು ತಡಗಟ್ಟುತ್ತೆ ತಲೆಯಲ್ಲಿ ಸುಂಡು ಅವೆಲ್ಲ ಇರುತ್ತಲ್ಲಾ ಅದೆಲ್ಲಾ ತಡೆಗಟ್ಟೆ ಆಮೆ ಕಪ್ಪು ಬಣ್ಣಕ್ಕೆ ಬರುತ್ತೆ ಕೂದ್ಲು ಅವನೆಲ್ಲಾ ಹಾಕತಿದ್ರೆ ಹ್ಮ.
ಹ ಮತ್ತೆ ಮೇಡಮ್ ಅದ್ರ ಆತರ ಎಲ್ಲ ನೀವ್ ಮಾಡ್ತಿರಲ್ಲ ಜಾಸ್ತಿ ಆ ಸಮಯ. ತಗೊಳ್ಳುತ್ತಾ ಏನು ಈಸಿಯಾಗಿ ಆರಾಮಾಗಿ ಮಾಡ್ಬೋದಾ ಮೇಡಮ್.
ಸಮಯ ತಗಮುತ್ತೆ ಮೇಡಮ್. ಅದು ಕಾಸ್ಬೇಕಾಲ ಬಾ ಜಾಸ್ತಿ ಹೊತ್ತು ಫಿಲ್ಟರ್ ಮಾಡ್ಬೇಕಲ್ಲ ಅದುನ್ನ. ಕಾಸಿ ಕಾಸಿ ಬರ್ಬೇಕು ಅದೆ ಮೂರ್ ಲೀಟರ್ಗೆ ಒಂದು. ಇನ್ನೂರ ಐವತ್ತು ಗ್ರಾಮ್ ಬರೋ ತಕ ನಾವ್ ಕಸ್ತಿ ಇರ್ಬೇಕ್ ಮೇಡಮ್ ಅರ್ಧ ಲೀಟರು.
ಅಂದ್ರೆ ಮೇಡಮ್ ಅಂದಾಜು ಎಷ್ಟ್ ಸಮಯ ತಗೋಬೋದು.
ಒಂದ್ ಎರಡ್ ಅವರ್ ಮೂರ್ ಅವರ್ ತಗೊಮುತ್ತೆ ಮೇಡಮ್ ಒಂದ್ ಮೂರ್ ಅವರ್ ತಗೊಮುತ್ತೆ ಮೇಡಮ್.
ಮೂರ್ ಅವರ್ ಓಹೋ ಅಷ್ಟು ಮೂರ್ ಗಂಟೆಗಳ ಕಾಲ ಬೇಕಾ ಮೇಡಮ್. ಅ ಅಂದ್ರ ಅಲ್ಲಿವರೆಗೂ ಆ ಅಂದ್ರೆ ಇವಾಗ ಹೆಂಗ ಹೇಳಿ ಅಂದ್ರೆ. ಈಗ ಅಷ್ಟೊಂದೆಲ್ಲಾ ಟೈಮ್ ತಗೊಂಡ್ರುನುವೆ ಅದು. ನಿಮ್ಗೆ ಹೆಂಗೆ ಮೇಡಮ್ ಅದು ವರ್ತ್ ಅನ್ಸುತ್ತ ಏನು ನಾವ್ ಅಷ್ಟ್ ಟೈಮ್. ವೇಸ್ಟ್ ಮಾಡ್ದಂಗ ಅನ್ಸ ವೇಸ್ಟ್ ಮಾಡ ಟೈಮ್ ವೇಸ್ಟ್ ಮಾಡಿದ್ವಿ ಅನ್ಸುತ್ತಾ ಇಲ್ಲಾ. ಟೈಮ್ ಅಷ್ಟ್ ಟೈಮ್ ತಗೊಂಡ್ರೆ ಹೆ ಒಳ್ಳೆ ಅನ್ಸ್ತು ಅಂತ ಅನ್ಸುತ್ತ ಮೇಡಮ್.
ಟೈಮ್ ಅಂದ್ರೆ ನಮಗೆ ಬೇಜಾರಾಗಲ್ಲ ಬೇಜಾರಾಗಲ್ಲ. ಟೈಮ್ನಗೆ ನಮಗೆ ಮನ್ಸಿಗೆಲ್ಲ ಬೇಜಾರ. ಇರುತ್ತಾ ಆ ಟೈಮ್ನಾಗ ನಮ್ಗ್ ಕೆಲ್ಸ ಏನು ಇರಲ್ಲ ಆ ಟೈಮ್ನಾಗ ಮಾಡಿದ್ರು ನಮ್ಗ ಒಂದ್ ಸ್ವಲ್ಪ ನಮ್ಗೆ ತಲೆ. ಮೈಂಡು ಇದಾಗುತ್ತೆ ಮೇಡಮ್. ಓಡುತ್ತೆ ಮೈಂಡ್ ಚೆನ್ನಾಗಿರುತ್ತೆ ಆತರ ಕೆಲಸಗಳು ನಾವ್ ಮಾಡ್ತಾ ಇದ್ರೆ. ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನಮ್ಗೆ. ಇಲ್ಲ ಮಲಿಕಂಬ್ತೀವಿ ಇಲ್ಲ ಟಿವಿ ನೋಡ್ತಿವಿ ಅದನ್ನ ನೋಡೋದ್ರ ಇದ ಕಣ್ಗಳು ಹಾಳಾಗುತ್ತೆ. ತಲೆೆ ಮನಿಕಂಡ್ರ ಇನ್ನ ದಪ್ಪ ಆಕ್ತಾರ ಅಂತಲ್ ಮೇಡಮ್ ಅದಕೋಸ್ಕರ ನಾನ ಆ ವಿದಾನ ನಾನು. ಹುಕೊಂಡ ಇದೀನಿ ಮೇಡಮ್ ಯಾವ್ದಾದ್ರು ಮಾಡ್ತರ್ಬೇಕು ನನ್ಗೆ ಅನ್ಸುತ್ತೆ ಮೇಡಮ್ ಅದ್ಕ್ಕೆ ಅದನ್ನ ನಾವೇ ಮಾಡಿದ್ರೆ. ಚೆನ್ನಾಗಿರುತ್ತಲ್ಲ ಅಂತಂದು ನಾನೇ ಎಣ್ಣೆ ತಯಾರ್ ಮಾಡ್ತಾ ಇದ್ದೀನಿ ಮೇಡಮ್.
ಹಾ ಮೇಡಮ್ ನಿಜ ಮೇಡಮ್ ಆತರ ಸ್ಟ್ರೆಸ್ ಜೀವನ ಕಮ್ಮಿ ಮಾಡುತ್ತ ಮೇಡಮ್ ಆತರ ಎಲ್ಲಾ ಮಾಡೋದ್ರಿಂದ. ಹ ನೀವು ಬಾಳ ತಿಳ್ಕೊಂಡಿದ್ದೀರಾ ಮೇಡಮ್ ನೋಡಿ ಮೇಡಮ್ ಎಷ್ಟು ತಿಳ್ಕೊಂಡಿದ್ದೀರಾ. ಮತ್ತೆ ಆತರ ಅದೇ. ಥರನೇ ಮಾಡಿ ಮೇಡಮ್ ಬಹಳ ಒಳ್ಳೇದು ಅದು ಆರೋಗ್ಯಕ್ಕ ಮತ್ತೆ ಸ್ಟ್ರೆಸ್ ರಿಲೀಫ್ ಚೆನ್ನಾಗಿ ಮಾಡುತ್ತೆ ಮೇಡಮ್ ಆಯಿಲ್. ಒಂತರ ಅದೆಂಗೆ ಅಂದ್ರೆ ನಿಮಗ್ ತಲೆ ನೊವು. ನೀವ್ ಎಷ್ಟೇ ಸ್ಟ್ರೆಸ್ ಸಿಚುವೇೇಶನ್ ಆಗಿದ್ರೆ ನಿಮಗೆ ಸ್ಟ್ರೆಸ್ ಇಂದ. ಸ್ವಲ್ಪ ಹೊರ ಹೊರತರಲ್ಲೂ ಬಹಳ ಸಹಾಯ ಮಾಡುತ್ತೆ ಮೇಡಮ್.
ಅದು ಒಂದು ಮೇಡಮ್ ಆಮೇಲೆ ನಾವು ಹೊರ್ಗಡೆ ಇಂದ ತಂದ್ರೆ ಅರ್ಧ ಕೆಜಿಗೆ. ಐನೂರು ರೂಪಾಯಿ ಬೇಕ್ ಮೇಡಮ್.
ಹಾ ಮೇಡಮ್.
ಅದನ್ನ ನಾವು ಕಾಯಿ ಕೊಟ್ರುನು ನಾವು ಕಾಯಿ ಅರ್ಧ ಕಾಯಿ ಕೊಡ್ತೀವಿ ಅರ್ಧ ಕಾಯಿ ಕೊಟ್ರುನು ಐನೂರು ರೂಪಾಯಿ. ನಾವು ಒಂದ್ ಹೊತ್ತು ಕಾಯಿ ಆತಂದ್ರ ಅಷ್ಟ ಎಣ್ಣೆ ಬರುತ್ತೆ ಹೊತ್ತು ಕಾಯ ಎಷ್ಟು ಬರುತ್ತೆ ಈಗ. ಹದ್ನೈದು ರೂಪಾಯಿ ಒಂದ್ ಕಾಯ ಇದ್ರನು.
ಹತ್ತುಕಾಯಿಗೆ ಎಷ್ಟು ಬರುತ್ತ ಮೇಡಮ್ ನೂರ ಐವತ್ತು ರೂಪಾಯಿ ಬರ್ಬೋದು.
ಹಾ ನಿಜ ಮೇಡಮ್.
ಅದಕ್ಕೋಸ್ಕರ ಅದೇ ನೂರ ಐವತ್ತು ರೂಪಾಯಿ ಬದ್ಲು ನಾವು. ಐನೂರು ರೂಪಾಯಿ ಎಣ್ಣೆ ಮಾಡ್ಕಬೋದಲ್ಲ ಮನೆಯಗೆ.
ಹೌದು ಹೌದು ನಿಜ ಮೇಡಮ್.
ಅದಕ್ಕಾಗಿ ನಾವೇ ತಯಾರಿಸಿಕೊಂಡು ಆರೋಗ್ಯಕ್ಕೂ ಒಳ್ಳೇದು ನಮ್ಮ್ ತಲೆಗೂ ಒಳ್ಳೇದು.
ಹಾ ಮೇಡಮ್.
ಅದಕ್ಕಾಗಿ ನಾವು ಆ ರೀತಿ ಮಾಡಿ ಎಣ್ಣೆ ನಾವೇ ಮನಾಗ ತಯಾರು ಮಾಡಿ ನಾವೇ. ಹಚ್ಕೊಂತೀವಿ ಮೇಡಮ್ ಮಾರಾಟಕ್ಕ ಏನ ಇಲ್ಲ ಮಾರಾಟಕ್ಕ ಆಗಲ್ಲ.
ಹ ಅದು ನಿಜ ನಮ. ಆದ್ರೂ ಒಳ್ಳೆ ಹವ್ಯಾಸ ಮೇಡಮ್ ಈಗ ನಿಮ್ ಮನೇಲಿ ಇರೋರ ಆರೋಗ್ಯ ಅದ್ರು ನೀವು ಕಾಪಾಡ್ತಿದೀರಲ್ಲ ಮೇಡಮ್ ಇದು ಒಂದ್ ಒಳ್ಳೆ ಕೆಲ್ಸ ಮೇಡಮ್. ಈ
ಮತ್ತೆ ಅದಕ್ಕೋಸ್ಕರ ಮೇಡಮ್ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಲೆ ನಾವ್ ಮಾಡ್ತಿರೋದು ಮೇಡಮ್.
ಹ ಮೇಡಮ್ ಇದು ಬಾಳ ಒಳ್ಳೆ ಕೆಲ್ಸ ಮತ್ತೆ ಈತರ ಮಾಡೋದ್ರಿಂದ. ಹ ಏನು ಹೊರಗಡೆ ಈಗ ಹೇಳ್ತಾರೆ ಅಷ್ಟೇ ಎಲ್ಲಾ ಎಣ್ಣೆನ ಒಳ್ಳೆದ ದು ಎಲ್ಲದು ಒಳ್ಳೇದು ಅಂತ. ಆದ್ರೆ ಇರಲ್ಲ ಮೇಡಮ್ ಯಾವದೇ ಎಣ್ಣೆ ಆಗಿರ್ಲಿ ಅದು ರಿಫೈನ್ ಆಗೆ ಮೇಡಮ್ ಬರೋದು ಈಗ ಏನೇ ಮಾರ್ಕೆ ಕೆಟ್ಟಿಗೆ ಅವ್ರ ತರ್ಬೇಕಂದ್ರುನು. ಈಗ ಏನೇ ಆಗ್ಲಿ ಈಗ ಅವ್ರ ಪ್ರಾಡಕ್ಟ್ ಜಾ ಓಡ್ಬೇಕು. ಅಂದ್ರೆ ಬೇರೆ ಪ್ರಾಡಕ್ಟ್ಗಿನ್ನ ಅವ್ರ ಪ್ರಾಡಕ್ಟ್. ಸ್ವಲ್ಪ ಚೆನ್ನಾಗ್ ಬರ್ಬೇಕಲ್ಲ ಮೇಡಮ್ ಈಗ ಅಂದ್ರೆ. ಅವ್ರ ಪ್ರಾಡಕ್ಟ್ ಬಾಳ ಬರ್ಬೇಕು ಅಂದ್ರೆ ಬೇರೆ. ಪ್ರಾಡಕ್ಟ್ಗಿನ್ನ ಅವ್ರ ಪ್ರಾಡಕ್ಟ್ ಸ್ವಲ್ಪ ಆ ಚೆನ್ನಾಗೆ ಆ. ಏನಾದ್ರು ಒಂದ್ ಸ್ಪೆಶಾಲಟಿ ಇರ್ಬೇಕಲ್ಲ ಮೇಡಮ್ ಅದಕ್ಕೆ ಏನಾದ್ರು ಒಂದ್ ಕೆಮಿಕಲ್ಸ್ ಯೂಸ್ ಮಾಡೆ ಮಾ ಹತ್ರ ಮೇಡಮ್ ಈಗ ಯಾರೇ ಆಗ್ಲಿ.
ಹು ಮೇಡಮ್ ಅದಕ್ಕೆ ನಾನು ಎಲ್ಲ ಟಿವಿಯಗು. ಟಿವಿಯಾಗಲ್ಲ ನೋಡಿದನಿ ಮೊಬೈಲ್ ಗೋಳಗೆಲ್ಲ ನೋಡ್ತಾ ಇದಿನಾ ಅದೆಲ್ಲ ಹಾಕದು ಎಲ್ಲ. ಮಾಡದ್ ನೋಡ ನೋಡಿ. ಅದ್ಕೆ ನಮ್ಮ ಅಜ್ಜಿರು ಮಾಡ್ತಿದ್ರು ಮೇಡಮ್ ನಾವ ಚಿಕ್ಕರ್ ಇದ್ದಾಗ ನಮ್ ಅಜ್ಜಿರೊ ಮಾಡ್ತಿದ್ರು. ಅದನ್ನೇ ನೋಡಿ ನಾವು ಮನಲಿ ನಾವು ಅದೇ ರೀತಿ ತಯಾರ್ ಮಾಡ್ತಾ ಇದ್ದೀವಿ.
ಹಂಗಾದ್ರೆ ಹ ಹಂಗಾದ್ರೆ ಇದು ಹಳೆ ಹಳೆ ಹಿರಿಯ ರೆಸಿಪಿ.
ಹೌದು ಮೇಡಮ್.
ಹ್ಮ್ ಹೆಂಗೋ ಒಳ್ಳೇದು ಮೇಡಮ್ ಅತರ ಎಲ್ಲಾ ಮಾಡಿದ್ರೆ. ಈಗ ಮಕ್ಳು ಹೇರ್ ಗ್ರೋತ್ ಕೂಡ ಚೆನ್ನಾಗಗುತ್ತೆ ಈಗ ನೀವೇ ನೋಡಿದ್ರ. ಒಂದಾಗ್ಲೇ ಒಂದ್ ಹದಿನೈದು ಇಪ್ಪತ್ತು ವರ್ಷಕ್ಕೆ ಆಗ್ಲೆೇ ಕೋಧ್ಲು ಉದರೋದು ಕೂದ್ಲು ಬೆಳ್ಳಗಗೊದು. ಯಾಕೆ ಚಿಕ್ಕ ಮಕ್ಳುಗಳಲ್ಲೇ ಆತರ ಕೂದ್ಲು ಬೆಳಗಾಗದ ಆಗ್ತಿದೆ ಮೇಡಮ್ ಅದಕ್ಕೆ. ತರ ಎಲ್ಲಾ ಕೂದ್ಲು ಬೆಳ್ಳಗ್ ಆಗ್ಬಾರ್ದು ಅಂದ್ರೆ ಈ ತರ ಎಲ್ಲಾ ಮಾಡ್ಬೇಕು ಮೇಡಮ್ ಇದ್ ನೀ್ ಮಾಡ್ತಿರೋದು ತುಂಬಾ ಒಳ್ಳೆ ಅಭ್ಯಾಸ ಮೇಡಮ್ ಈ ತರ ಮಾಡೋದ್ರಿಂದ ಮಕ್ಕಳು ಕೂದಲು ಕೂಡ ಚನ್ನಾಗುತ್ತೆ ಮತ್ತೆ ಸ್ಟ್ರೆಸ್ ರಿಲೀಫ ಆಗುತ್ತೆ ಮೇಡಮ್ ಮೇನ್ ಇಂಪಾರ್ಟೆಂಟ್ ನೀವು ಎಷ್ಟೇ ಸ್ಟ್ರೆಸ್ ನಾಗಿದ್ರುನು ಅದೆಲ್ಲ ಕಮ್ಮಿ ಮಾಡುತ್ತೆ ಮೇಡಮ್
ಮತ್ತೆ ಮನೆಯಲ್ಲಿ ಇನ್ನ ೇನ್ ಕೆಲಸ ಇರುತ್ತೆ ಕೆಲಸ ಇರಲ್ಲ ಕೆಲಸ ಇಲ್ಲದ ಟೈಮ್ಾಗೆ ಈ ರೀತಿ ಮಾಡ್ತಾರೆ ಹೊಲ್ದಾಗ ಕೆಲಸ ಇದ್ರೆ ಹೊಲ್ದಾಗ್ ಮಾಡ್ತೀವಿ ಕೆಲಸ ಇಲ್ಲ ಟಮ್ನಾಗ ಈ ರೀತಿ ಮಾಡ್ತತಿವಿ ಇಲ್ಲಾಂದೆ ನಿದ್ದೆ ಮಾಡಕ್ ಹೋಗ್ತಿವಿ ನಿದ್ದೆ ಮಾಡ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ
ಇಲ್ಲಾಂದ್ರೆಟಿ ನೋಡ್ತೀವಿ ಟಿ ವಿ ನೋಡಿದ್ರ ಒೇದಲ್ಲ ಮೊಬೈಲ್ ನೋಡ್ತೀವಿ ಮೊಬೈಲ್ ನೋಡಿದ್ರರು ಒಳ್ಳೇದಲ್ಲ ಅದಕೋಸ್ಕರ ಈ ದಾರಿ ಹುಡ ನಾನೇ ಮಾಡಿದ್ರೆ ಹೆಂಗಿರುತ್ತೆ ಅಂತ ಈ ರೀತಿ ಮಾಡ್ತಾ ಇದೀನಿ ಮೇಡಮ್
್ಮ ನಿಜ ಮೇಡಮ್ ಈಗ ಎಷ್ಟು ನಾವು ಜೀವನ ಹೆಂಗ ಆಗ್ಬಿಟ್ಟಿದೆ ನಮ್ದು ಅಂದ್ರೆ ಬರೀ ಕೂತಿದ್ದ ಮಾಡೋದಾಗಿದ್ದ ಮೇಡಮ್ ಯಾರು ಈಗಿನ ಕಾಲದ ಕೆಲ್ಸ ಮಾಡಕೆ ಮುಂದೆ ಬೀಳ್ತಿಲ್ಲ ಮೇಡಮ್ ಆದದು ನೀವು ಎಲ್ಲರ ತರ ಅಲ್ಲ ಮೇಡಮ್ ನೀವು ಒಬ್ರು ಒಳ್ಳೆ ಮಾದರಿ ಆಗಿದ್ರ ಮೇಡಮ್ ನಮ್ಮಂತಾರ್ಗೆಲ್ಲ ಯಾವಾಗ್ಲೂ ಕೆಲ್ಸ ಮಾಡ್ಬೇಕು ಮತ್ತೆ ಕೆಲ್ಸದ ಮೂಲಕ ನಮ್ ಸ್ಟ್ರೆಸ್ ನ ಮರಿಬೇಕು ಅನ್ನೋದಿದೆ ಅಲ್ಲ ಮೇಡಮ್ ಅದು ಬಹಳ ಒಳ್ಳೇದು ಮೇಡಮ್ ಅದು ನ್ ನಮ್ಮ್ ಜೀವನದಲ್ಲಿ ರೂಢಸ್ಕೊಬೇಕು ಮೇಡಮ್ ಆತರ ರೂಢಿಸ್ಕೊಂಡ್ರೆ ನಾವ್ ಏನೇ ಕೆಲ್ಸ ಅದು ಎಲ್ಲ ಚೆನ್ನಾಗಿ ಮಾಡಬಹುದು ಮೇಡಮ್
ಹೂ ಮೇಡಮ್ ನೀವು ಹೇಳ್ತಿರೋದು ನಿಜ ಅತ್ಕ್ಕೋಸ್ಕರ ನಾನು ರೀತಿ ಮಾಡ್ಬೇಕು ಅನ್ಂತಾ ಮಾಡ್ತಾ ಇದ್ದೀನಿ ನೀವ್ ಕೇಳಿದ್ಕೂ ನನಗ್ ಖುಷಿ ಆಗ್ತೈತಿ ಮಾತುಗಳೆಲ್ಲಾ ಕೇಳ್ತಾ ಇದ್ದೀರಾ ಈ ರೀತಿ ನಾನೇ ಸಾಧನೆ ಮಾಡ್ತಾ ಇದೀನಿ ಅನ್ಸುತ್ತೆ ನೀವು ಕೇಳ್ತ ಇದ್ರಿ ನಾನು ಸಾಧನೆ ಮಾಡಿದ್ದೀನಿ ಅನ್ಸುತ್ತೆ ಮೇಡಮ್
ಹೌದಾ ಮೇಡಮ್ ಹಂಗಾದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ನಿಮ್ಮ್ ಹತ್ರ ಮಾತಾಡಕ್ಕೆ ಮುಂದಿನ ಕರೆಗಳಾಗಿ ಹಿಂಗ ಹಾಗೆ ನಿಮ್ಮ್ ಹತ್ರ ಇನ್ನು ಏನೇನ್ ಒಳ್ಳೆ ಗುಣಗಳಿದೆ ಅದೆಲ್ಲಾ ಕೇಳ್ತೀನಿ ಮೇಡಮ್ ಕೇಳಿ ಎಲ್ಲ ತಿಳ್ಕೊಳಕ್ ಟ್ರೈ ಮಾಡ್ತೀನಿ ನನ್ಗೀಗ ಪ್ರೋತ್ಸಾಹಿಸಿ ನಾವು ಮುಂದಿನ ಮುಂದಿನ ದಿನಗಳಲ್ಲಿ ನನ್ ಫೋನ್ ಮಾಡಿದ್ರೆ ಹೀಗೆ ನಮ್ ಫೋನ್ ಪಿಕ್ ಮಾಡಿ ತ್ಯ್ಯಾಂಕ್ ಯು ಮೇಡಮ್ ನಿಮ್ಮ ಹತ್ರ ಕರ ಮಾಡಿ ತುಂಬ ಖುಷಿ ಆಯಿತು ಮೇಡಮ್ ನಿಮ್ಗೆ ಹಾಗೆ ಆಗಿದೆ ಅಂತ ಭಾವಿಸ್ತೀನಿ ಮೇಡಮ್
ಆಯ್ತು ಮೇಡಮ್ ಥ್ಯಾಂಕ್ಸ್ ಮೇಡಮ್ ಮತ್ತೆ ಕರೆ ಮಾಡಿ ಮೇಡಮ್ ನನ್ನ ಹತ್ರ ಮಾತಾಡಿ ಮೇಡಮ್
ಹ ಸರಿ ಮೇಡಮ್ ಆ ಮತ್ತೆ ಕರೆ ಮಾಡಕ ಟ್ರೈ ಮಾಡ್ತೀವಿ ನಿಮ್ಮ್ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದಗಳು ಮೇಡಮ್
ಧನ್ಯವಾದಗಳು ಮೇಡಮ್